ಹಲೋ.
ಹಲೋ ಯಾರು.
ಹಲೋ ನಾ ರಾಯಕಪ್ಪ ಗೌಡ.
ಹಾ ಹಾಂ ಹೇಳ್ ಪಾರ ರಾಗಪ್ಪ ಏನ್ ಫೋನ್ ಮಾಡಿದ್ದೀ ನೆನ್ಸ್ಕೊಂಡು.
ಏ ಬಾಳ ದಿನ ಆಯ್ತ್ ಗೌಡ ನೀನ್ ಅಂತ ಕತ್ಚ್ಚಲಿಲ್ಲಲ್ಲ ಮಯತ್ ನಾವ್ ನಚ್ಬೇಕಲ್ ಮೈತ್ ಗೌಡ್ರಗೆ ಹತ್ಲ್ ಕ್ಯಗತ್ತತ್ ಮೇ.
ಗೊತ್ತದ ಇಲ್ಲ ನಿನಗ್ ನಂದ ಇಲ್ಲೇ. ಕೆಲ್ಸಗಳು ನಡ್ದಾವ ಆ ಕಡೆ ಈ ಕಡೆ ಓಡಾಡೋದು ಇದೆ ಯಾರಿ ಫೋನ್ ಹಚ್ಚಿನ.
ಹೌದೌದೌದ.
ಊರಿಗೇನ ಬಂದಿನಿ ನಾನನ್ ಎರಡು ವಾರ ಆಯ್ತು ಕೆಲ್ಸಗಳು ನಡ್ದು ಆ ಕಡೆ ಈ ಕಡೆ ಒಡ್ಯಾಡಾಕತ್ತಿಲ್ಲ.
ಹೌದ ಹೌದುಡಕ್ಯ್ತಪ್ಪತದೆ ಮೊರಂ ಬರ್ಲಿಲ್ಲ ಏನೆಲ್ಲಾ ಈ ಸರ್ತಿ.
ಎಲ್ಲಿ ಕೆಲ್ಸಳ ನಿಂಗೆ ಗೊತ್ತದಲ್ಪ ನಂದು ಹೆಂಗ ಕೆಲ್ಸ ಅಂತಂದು.
ಅದಿಕ್ಕೆ ಗೌಡ್ ಹತ್ಸಲ್ ಗೌಡ ಬೀಜಾರ್ತನ ನಾವ ಹತ್ಸ ನಾವ್ ಹೆಚ್ಚವ ನೋಡ್ಪ ಗೌಡ.
ಹ್ಮ್ ಪಾಳ ಮಾಡಿದ ಪಾ ಹಚ್ಚನ ಹಚ್ಚಿದ್ದ ನಾವ್ ಹಚ್ಚಲ್ಲ ಅಂದರು ನೀವನ ಮರ್ಯಕ ಆಗಲ್ಲಾ ನೀವ್ ಮರ್ ಅದನ ಪಾಡ ನಮಗ.
ಹ್ಞ ಏನ ಮಾಡಡ್ತಪ್ಪ.
ಏನಲ್ಲಪ್ಪಾ ಕೆಲ್ಸ ಇತ್ತು ಹೋಗಿ ಬಂದ.
ಹಾ ಹಾ.
ಮನೆ ಬಲ್ಲ ಇದ್ದ ನೋಡ ಇವಾಗ.
ಹೌದಾ ಏನಿಲ್ಲ ನೋಡಪ ನಾವು ಅಂತರ ಹೊರಗ ಇವಿ.
ಏನ್ ಯಕಡೆ ಹೊಂಟಿದ ನ್ ಗಾಡಿ ಮೇಲೆ ಹೊಂಟಿದ ಏನ್ ಗಾಳಿ ಸೌಂಡ್ ಕೇಳಕತ್ತ.
ಹಾ ಅವ ಇಲ್ಲ ಹೊಲ್ದಾಗೇನಿ.
ಹೊಲ್ದಾಗಿದ್ದ.
ಹಾ ಹೊಲ್ದಾಗ ಏನನಪ್ಪ.
ಅದಕ್ಕೆ ಗಾಳಿ ಸೌಂಡ್ ಕೇಳಕತ್ತು ಅದಕ್ಕೆ ಎಲ್ಲಿದ್ದ ಅಂತ.
ಇಲ್ಲ ಹೊಲ್ದಾಗನಿ ಒಲ್ ಐತಿ ಸ್ವಲ್ಪ ಗ್ಯಾಪ್ ಆನಂತ ನೋಡ್ಕೊಂಡ್ ಬರಕ್ ಬಂದೆ.
ಗ್ಯಾಪ್ ಆಗೇದ.
ಏ ಜಗ್ಗ್ರೀ ಗೌಡ ಏನ ಗ್ಯಾಪ್ ಅಂದ್ರೆ ಚಂದ ಗ್ಯಾಪ್ ಆಗ ಜಗ್ಗ ಗ್ಯಾಪ್ ವ್ಯವಸ.
ಹ್ಮ್ ಹ್ಮ್ ನಮುದನ ಆಗ್ಯದಂತಪಾ ನಾವ್ ಏನ್ ಮಾಡಮ್ಮ ಮಳೆ ಆಗ್ಯದ ಅಂತ ನಿನ್ನೆ ಮೊನೆೆಲ್ಲಾ.
ಹಾ ಯ ಒಂದ್ವರಿ ಒಂದ್ ತಿಂಗಳ ಇದ್ರ ಮಳೆ ಹೆಂಗಾನ ಹಚ್ಚಿದ್ದ. ಬಂತು ನಿನ್ನೆ ಮೊನ್ನೆ ಬಂದ ಇವತ್ತು ಏನ್ ಮಾಡ ಆದ ಅಷ್ಟು ಸರಿಯಾಗಿ. ಬರ್ತದಿಲ್ಲ ಗೊತ್ತಿಲ್ಲ ನೋಡಪಾ ಗೌಡ.
ಆಯ್ತ್ ನೋಡಿ ಇವತ್ತ ಒಂದಿನ ನೋಡ್ಕೊಂಡು ನಾಳಗ್ ಹೋಗ್ಬಿಟ್ರಿ ಅಕಡ್ ಊರ
ಹ ಒ ಮಾಡಡಕ
ಹ್ಮ್ ಮತ್ ನಮದನ್ನ ಹಂಗಗೆ ಇದಂತ ಅದಿಕ್ಕೆ ನೋಡ್ಬಕ್ ನಾವು ಹೋಗ್ಬಬೇಕಕ್ ಹ
ಎಲ್ಲಾ ಗೊಬ್ಬ್ರ ಬಿತ್ಬೇಕಂತ ಮಾಡಿ ಗೊಬ್ಬ್ರ ಬಿತ್ಬೇಕ
ಮತ್ತೆ ಎಲ್ಲಿ ಗ್ಯಾಪ್ ಆದಂತಿದಿ ಮತ್ತೆ ಗೊಬ್ಬ್ರ ಹೆಂಗ್ ಬತ್ತಾಳ ಗ್ಯಾಪ್ ಇದ್ರ
ಇಲ್ಲ ಗ್ಯಾಪ್ ಮನೆ ಹಾಕಿ ಬಂದ್ವಿ ಇ ಆಾಯ್ಲ್ಲನಾ ಹಾಕಿ ಬಂದ್ವಿ ಮನೆಿ ಗ್ಯಾಪ್ ಮಳೆ ಬರಕತ್ ಕುಂತ ಚ ಆಗ್ತಲ್ಲ ಅದಕ್ಕೆ
ಹ್ಮ್
ಮತ್ತೆ ಅದು ನಾಡಿದದಕನ ಆಗ್ಬೇಕಲ್ ಗೊಬ್್ರರು ಏನ್ ಮಾಡ್ತತಿ ಈಗ
ಹ್ಮ ಮತ್ತ ಆಮೇಲೆ ಅವು ಏನ ಆತವ ನಾವು ನಾಡ್ತವ ಏನ್ ಮಾಡ್ತ ಇನ್ನೊಂದ್ ಎರಡು ದಿನ ಬಿಟ್ಟ ನೋಡು
ನೌದ ನೋಡಮ್ಮ ಇ ಏನ ಗೊಬ್ರ ಗೊಬನೇ ಸಿಗಲ್ದು ಗೊಬ್ರ ಬದಕ ಎಲ್ಲಿಿದ್ ಬತ್ತಾವ
ಎಲ್ಲಿ ಗೊಬರನ ಸಿಗೋದ ಅಂತೆಂತ ಎಲ್ಲೇನ ಇಲ್ಲ ನಾನನ್ ಹುಡ್ಕಾಡಕ್ತ್ತ ನನಗ ಬೇಕಾಯದ
ಅದೇ ಗೊಬ್ಬ್ರನ ಸಿಗೋಲ್ದು ನಟ್ಟೆಗ ನಾನನ್ ಏನ್ ಮಾಡಕ್ ಏನ್ಕ್ ಗೊತ್ತಲ್ದೇ ಅನ
ಅದೇ ಅದೇ ಹುಡುಕ್ಬೇಕಕ್ ಎಲ್ಲಾ ನಂ್ ಗೊತ್ತಾದ್ದು
ಹೌದೌದುಪ್ಪ ಹುಡುಕ್ಬೇಕು ಏ್ ತಿಂಗ್ಗಳು ಎಷ್ಟು ಬರ್ತ ನನಗೆ
ಹೆಂಗ್ಗ್ ಒಂದ ಏನ ಒಂದ ಇತ್ತೈದ ಕೊಡ್ತಾರ ನೋಡ ಇಪ್ಪತ್ತೈದು ಬರುತ್ತ ಇಪ್ಪತ್ತೈದು್ ಇಪ್ಪತ್ತರ್ತ ಹ್ಮ್
ಆಯ್ತಾಯಯ್ತು ಊಟ ಪಾಟ ಅವ್ರ ಕಡೆಗೆ ಆದನ್ ಅನ್ನ
ಹ್ಮ್ ಎಲ್ಲಾ ಆಕಡೆ ಅದು ಊಟದೆಲ್ಲ ಸಪ್ರೇಟ್ ಅವ್ರ ಖರ್ಚಿ ಕೊಡ್ತಾರ ಊಟದ್ದೆಲ್ಲ ಅದ್ರಾಗ ಇರ್ತ ಕಂಪ್ನಿ ಕಡೆಗೆ ಅದ್ರಾಗ ಇರ್ತಾವಲ್ಲ ಒಂದೊಂದ್ ಕಡೆಗೆಲ್ಲ ನಾ್ ಬೇರೆ ಕಡೆಗೆ ಹೋದೇವಂದ್ರ ದ್ದ ರೊಕ್ಕ ಕೊಡ್ತಾರ
ಹೌದೌದು
ಹ್ಮ್ ಮತ್ತ ಯಾರು ಹೋಗಿರಲ್ಲ ನಾವ್ ಒಬ್ರೇ ಹೋದಾಗ ರೊಕ್ಕ ಆಕ್ತಾರಲ್ಲ
ಹಾ ಹ
ಹ್ಮ ಮತ್ತೆ ನಮದು ಎಲ್ಲಿ ಒಡಾಡಿಕೆ ಅಂತ ಅದು ಇದು ಮಾಡದಿ ಇರ್ತ್ತ ಸ್ವಲ್ಪ್ ಕೆಲ್ಸ
ಹಾ ಹ
ವು ಮೀಟಿಂಗ್ಗಳಳ ಇರ್ತಾವವಲ್ಲ ಅಟೆಂಡ್ ಮಾಡೋದ ಇರ್ತದ ನಂಬದು
ಹೌದೌದ ಹೌದು
ಹ್ಮ್ ಹ್ಮ್ ಅದ್ರಂಗ
ಮತ್ತೆ ನಡ್ದಲ್ಲ ಮುಗ್ದೆ ಕೆಲ್ಸ ಬಗಪ್ ಕಡ
ಇಲ್ಲ ಇವತ್ತು ಏನ್ ಕೆಲ್ಸ ಎಲ್ಲ ಸ್ವಲ್ಪ ಇತ್ತು ಮುಂಜೆಲ್ಲೆ ಹೋಗಿ ಬಂದೆ ಒಂದ ಕಡೆಗಿತ್ತು ಅದು ಸ್ವಲ್ಪ ಅದು ಮೀಟಿಂಗ್ ಇತ್ತು ಸ್ವಲ್ಪ
ಹಾ ಹಾ
ಅದೇ ಮುಗಸಬಂದ ಮತ್ತೇನೆಲ್ಲ ಇವಾಗತ ನಾಳಿಗೆ
ಹೌದನಾ
ಹ್ಮ ನಾಳಿಗೆ ನೋಡ್ಬೇಕಕ್ ನೋಡಪ್ಪಾ ಇವತ್ತೇಏನ ಕೆಲ್ಸ ಎಲ್ಲಾ ಏನೆಲ್ಲಾ
ಹೌದಾ
ಮತ್ತೆ ಯಕಡೆ ಹೋಗಿಲ್ಲಾನ
ಅದೇ ಹೊಲಕ್ ಬ್ ನೋಬ ಹೊಲ ನೋಡ್ಕ ನಟಿ ಈಗ ಹ ಗದ್ದೆ ಕ ಹಕ್ ನೀರ್ ಬಿಟ್ಟು ಗದ್ದೆ
ಹ್ಮ್ ಹ್ಮ್
ಅಟ್ಲ ರೆಡಿಬೇಕು ಏನ ನೀರ್ ಬಿಟ್ಟಿವ ನೀರ್ ಇವತ್ತು ಬಿಟ್ಟ ರಾತ್ ತಕ
ಹ್ಮ್
ಸು ಅಡಾನ ತತ್ರಾಿಿವ ಬಂದ ಸ ಮಿಳಿ
ಹ ಹಾ
ರ ಹೆಚ್ಚ ಕಡೆನ್ ಅದಕ್ಕನ ಗೊಬ್ಬರ ಬ ಅದಕ್ಕ ಅಂತತ್ರ ಗೊಬ್ಬ್ರ ಹೇಳಳ್ಬಾರ್ದ
ಮತ್ತೆ ಇವಾಗ ಗದ್ದೆಗೆ ಅಂದ್ಮ್ಯಾಲ ಜಗಿ ಅದ ಮತ್ತೆ ನಿಂದ ಗದ್ದೆ ಮತ್ತ ಮಾಡ್ಕೊಂಡಿದ್ದಾನ ಇವಾಗ
ಹ್ಮ್ ಗದ್ದು ಮಾಡಕನ್ನ ಕೂಡ ಒಂದ್ದಿನೈದು ಎಕ್ರ ಅವೆಲ್ಲ ಸೇರಿ ಗದ್ದೆನ
ಮತ್ತೆ ಅವೋಗ್ತು ನ್ ಬೇಕಲ್ಲ ಇವಾಗ ಗೊಬರನೇ ಸಿಗೋಲ್ದು ಅದ್ರಾಗ ಅದ್ರಾಗ ನೀರ್ ನೋಡಿದ್ರೆ ಇವಾಗ ಜಗ್ ಮಾಡ್ಕೊಂಡಿ
ಹಾ ಗದ ಜಗ ಆದ ಗಬ್ಬ್ರಸಿ ಬ ಏನೆಲ್ಲ ಬಾಳ ಹೈರಾಣ ಆಯ ನಾವ್ಗೆವರ್ಸ
ಎಲ್ಲರಿಗ ಹಂಗಗೆಗದ ನಂದನು ಆ ಕಡೆ ಮತ್ತೆ ನಾನು ಅಲ್ಲಿ ಮ್ಯಾಗ ಇದು ಎರಾಗ ಒಂದು ಎರಡು ಜಗ್ಗೆ ತಗೊಂಡನಲ್ಲ ಮತ್ತೆ ನಾನು ಹೊಲ ತಗಲಲ್ಲ ಅಲ್ಲಿ
ಹೌದೌದು ಓದಾರಸ್ ತರ ಅಂದ್ರೆ
ಹ ಮತ್ತೆ ಆಯ್ತು ಇವಾಗ ಏನು ಓದರ್ಸ ಯಾರು ಮಾಡ್ಲಿಲ್ಲ ಓದರ್ಸ ಮಾಡ ಕೊಟ್ಟಿದ್ವಿ ಅವ್ರಿಗೆ ಅವರು ಮಾಡ್ಕೊಂಡ್ರಿ ಅವ್ರ ಎರ್ಲಕ್ಕ ನಾವ ಮಾಡ್ಕಮ್ಮ ಊರಾಗಿದ್ವಲ್ಲಾ ನಡತದ ಅಂತ ಅಂದು ಕೊಟ್ರ
ಹೌದೌದ ಹೌದು ಇರಲಪ್ಪಾ ಮತ್ತ ಏನ್ ಮಾಡುತ್ತೆ ನಿಂಬದನ್ ಗ್ಯಾಪ್ ಆಯದ ಅಂತ ಅಂದ್ರ
ಗ್ಯಾಪ್ ಆಗ್ಯದ ಊರ್ ಬಂದಾರ ಮತ್ತೆ ಈ ಕಡೆ ಒಂದ್ ವಲ ಊರ್ ಬಂದಾರ ಇನ್ನೊಂದ್ ವಲ ಸ್ವಲ್ಪ ಹಳ್ ಅಂತ ಅರ್ದಾ
ಹಾ ಹಾ ಹೌದೌದು
ಹ ಅದಕ್ಕೆ ಇವತ್ತು ಹೋಗ್ಬಿದ್ರು ಸ್ವಲ್ಪ ಆಗದ ಏನೋ ಸ್ವಲ್ಪ ಅಂತ
ಹಾ ಹಾ
ಹ್ಮ್ ಅದಕ್ಕೆ ನಾಳಗ್ ಹೋಗ್ತಾರ ನಾಳಗ ಹೋಗಿ ಊರ್ ಬರ್ತಾರ
ಹೌದಾ ಊಟ ಆಯ್ತು ಗೌಡ
ಊಟ ಮಾಡೋಪ್ಪಾ ಇನ್ನ ನಿಂದ
ನಂದಾಗೆ ನೋಡಪಾ ಅದೇ ಊಟ ಮಾಡ್ಕ ಅಂದೆ ಈ ಕಡೆ ಹೊಲಕ್ ಬಂದಿ ನೋಡ್ಪಗೋಡ
ಹ್ಮ್ ಹ್ಮ್ ಅದೇ ಊಟ ಗಿಟ ಎಲ್ಲ ಮುಗ್ಣೆ ಹೋಗಿದೆದು
ಹ ಅದೇಂದ ಫೋನ್ ಹಚ್ಚಲಲ್ಲ ನಾವೇ ಮಚ್ಚಮ್ಮ ನಡಿ ಹಂಗ ಗನಾಡ್ತ ಕೆಲ್ಸಂತೆ ಚನ್ನಡ್ ಬಗಡ
ಹ್ಮ್ ಹ್ಮ್ ಬಲ್ಲಟೆ ನಾನ್ ನೋಡ ನಾನ್ ಫ್ರೀ ಆಗಿದ್ದೀನಿ ಫೋನ್ ಇರ್ತೀನಿ ಇಲ್ಲಾಂದ್ರೆ ಎಲ್ಲಿ ಫೋನ್ ಆತಕ್ ಆ್ದೇ
ಅೇ ಮಾಡಸ ಕೆಲ್ಸದ ಹಂಗೆ ಆತ್ತ ನಿವನ್ ಕೆಲ್ಸ ಖಾಲಿ ಇರಲ್ಲ ಅ್ರ ಬೇರಿ ನೀವ್ನ
ಎಲ್ಲಿ ಕಾಲಿ ಇರದಪ್ಪಾ ಇದ್ರಾಗ ಕೆಲ್ಸ ಮಾಡ್ಕಂತ ಬಾಡ ಅ್ದ
ಹದರ್ಲಲ್ಲ ಮತ್ತೆ ಮಾಡ್ತ
ಅದ್ರಾಗ ಇವಾಗ ಎಲ್ಲಿ ಅಷ್ಟು ಬರ್ತಾವಲ್ಲ ಮತ್ತೆ ಇನ್ನ ಕೆಲ್ಸ ನಮ್ಗೆ ಹೆಂಗಂದ್ರ ದುಡಿ ಬಕ್ತ ಅ ದಂಗ ಆದ ಇವಾಗ ಕೆಲ್ಸಗಳು ಜಗ್ಗ್ದು ಅಂದ್ರ ನಡೀತದ ಅದ್ರಾಗ ಮತ್ತೆ ಈ ಕಡೆ ಬೇರೆ ಬೇರೆ ಕೆಲ್ಸಗಳು ಇದವು ಅಂದ್ರರು ಹೋಗ್ಬೇಕಲ್ಲ
ಹಾ
ಹ ಮತ್ತೆ ಮಾಡ್ಕ ಅಂತಿದ್ರ ಅವ್ರು ಚಲೋ ಕೆಲ್ಸ ಚಲೋ ಆಗ್ತದ ಚಲೋ ಮಾಡತ ಅಂತಂದಂದು ಇಏನೊ್ ಸ್ವಲ್ಪ್ ಜಾಸ್ತಿ ಕೊಡ್ತಾರ
ಹೌದೌ್ ಪೇಮೆಂಟ್ ಜಪ ಅಿಲ್ಲ ಅಂದ್ರೆ ಎಲ್ಲಿ ಹದ್ ಗೌಡಿ ಪೇಮೆಂಟ್ ಅಷ್ಟ ಇದ್ದಷ್ಟು ಇರ್ತ ನಾ ಮಾಡ್ದಷ್ಟು ಮಾಡ್ಬೇಕು
ಹ್ಮ್ ಹ್ಮ್ ಅದ್ರ ಸಲಪಾ ಯಾಕಡೆ ಎಲ್ಲಾ ಬಊಟಕ್ ಕುಂತೀವ್ ನೋಡಿ ಇವಾಗ
ಈಗ್ ಹೆಚ್ಚಿಗೆಗ್ ಮಾಡಿ್ರಲ್ಲ ಒಂದ ನಾಲ್ಕೈದು ಸಾವಿರನ
ಏ ಮಾಡ್ಯಾರ ಇಪ್ಪತ್ತೊಂದಿತ್ತು ಇವಾಗ ಐ್ ಸಾವಿರ ಜಾಸ್ತಿ ಮಾಡ್ಯಾರ ಇಪ್ಪತ್ತ ಆಾರ ತನ ಬರುತ್ತ
ಹಾ ಹಾ ಹೌದ್ ಪಿ ಎಫ್ ಅದ್ ಏನ್ ಕಟ್ಟಲ್ಲ
ಅದ ಕಟ್ಟಾಗೆ ಅಷ್ಟು ಬರ್ತದ
ಆಯ್ತಾಯಯ್ತ ಅಂದ್ರರಿ ಊಟಾ ಎಲ್ಲ ಅವ್ರಗಡೆ ಅಂದ್ರ ಚಲೋ ಬರ್ದ ಬಿಡ ಅವರು ಸಾಕ ಕಷ್ಟು ಮತ್ತ ಮಾಡ್ತೆ
ಹ್ಮ ಮತ್ತೆ ಆ ಕಡೆ ಈ ಕಡೆ ಖರ್ಚು ಹೋಗ ಒಂದ ಹದ್ನೈದು್ ಉಳಿತು ನೋಡಪ್ಪಾ ಉಳಿದ್ರನ
ಆಯ್ತ್ ಮತ್ ತಿಂಗ್ಳ ಹ್ನೈ್ ಸಾವಿ ಎಲ್ಲರ ತಗದ್ರ ನ ಆಯ್ತ್ ಮತ್ ಏನ್ ಮಾಡ್ ಅ ಈಗ ಅಷ್ಟೇ ಸಾಕ
ಒಳ್ಳೇದ ದೊಡ್ಡದದ ಅದ್ರ ಸಲಾಗ ಯಾವ್ದು ಸಿಕ್ಕರ್ನು ಇದ್ರಾಗ ಯಾವ ಏನ ಇದರುನು ಎಕ್ಸ್ಟ್ರ ಡ್ಯೂಟಿ ಇದ್ರರುನು ಮಾಡ್ಕೊಂತೋಡ್ತೀವಿ ನೋಡ
ಅ್್ಮತ್ ಎಷ್ಟ್ ಮಾಡಕಪ್ಪಾ ಈಗಂದ್ರ ಯಾವ ಇಲ್ಲಿ ಊರಾಗ ಬಂದ್ರ ಊರಾಗ ಕೆಲ್ಸಲ್ಲಾ ಏನಲ್ಲಾ ಸುಮ್ನೆ. ಬಂದ ಏನ್ ಮಾಡ್ಬೇಕಾ.
ಅದಕ್ಕೆ ಬರಕ್ ಹೋಗ್ಲಿಲ್ಲ ನ ಎಲ್ಲಿ ಸ್ವಲ್ಪ ಅವಾಗ ಕೆಲಸ ಇತ್ತು ಅದು ಬೇರೆ ಊರಾಗ ಮನೆ ನೆಡ್ದಲ್ಲ
ಹಾ ಹೌದೌದು್ ಮನೇನ್ ಕಾಸಕತ್ರಿ ಆದ್ರ ಬೇ್ರ.
ಮನ್ನೆಡ್ದ ಅದಕ್ಕೆ ಬ ಅವತ್ತು ಪೂಜೆ ಇತ್ತಲ್ಲ ಸ್ವಲ್ಪ ಬಂದ್ ಒಮ್ಮ ಅಂತಾ ಬಂದಿದೆ ಅಷ್ಟೇ ಮತ್ತೆ. ಮತ್ತೆ ಇವಾಗ ಬರಕ್ಕೆ ಹೋಗಿಲ್ಲ.
ಹೌದೌದು್ ಬರ್ಲ್ಲ ಮೊೆ ಮೊರಮಕ ಅದೇ ಶ್ರಾವಣಕ್ ಪಾವಕ್ ಬರ್ತನ್ ಅಂತಾ ಮಾಡತಿೀವಿ ನೋಡಪ.
ಹ ನೋಡಕ್ ಅವಾಗ ಬರ ಶ್ರಾವಣಕಂಗ್
ಹ್ಮ್
ಅದ ಏಾರ ಅಂತಾ ಗೊತ್ತಿಲ್ಲ ನಂಬದು ಸಾವಟ್ಿಗೆ ಇದು ಬೇರೆ ನಂಬದು ಚತ್ ಹಾಕ್ಬೇಕಲ್ಲ ಇನ್ನು. ಕತ್ತಗ್ ಬರ್ಲೇಬೇಕಲ್ಲ ಹೆಂಗಿದ್ರು
ಹೌದೌದು ಬರ್ಬಯ್ತ
ಹೌದ ಅದ್ರ ಸಲಾಗ ಏನ್ ಮಾಡದಂತೂ ಗೊತ್ತಾಗಬೇಕು ನೋಡ್ಬು ಇವಾಗ ಅಸಲ ನಮ್ದ್ ಹೆಂಗಂದ್ರೆ ಇವಾಗ ಸ್ವಲ್ಪ ಕೆಲ್ಸಗಳು ಜಾಸ್ತಿ ಅವ
ಹೌದೌದು ಈಗ
ಹ್ಮ ಹ್ಮ್ ಮತ್ತೆ ಇವಾಗ ಏನ ಕಡೆ ಈ ಕಡೆ ಸುಮ್ನೆ ರಜೆಾಕಿ ಕುತ್ರ ಅದ್ರಾಗ ಅವ್ರೇನ್ ಕಟ್ ಮಾಡಲ್ಲ ಆಯಕ್ ಕೊಡ್ತಾರ
ಹಾ ಜರಿದನ ಬಿಟ್ರನೆ ಅವ್ರ ನೆದಡಿ ಅ ನ ತರ್ಪ ಮಾಡ
ಅಲ್ಲಾ ಆಾಕ ಕೊಡ್ತಾರ ಅಂತ ನಾವ್ನು ಜೆಗೆ ದಿನ ಬಿಡ್ಬಾರ್ದಲ್ಲ
ಹಾ ಹಾ ಮತ್ತ್
ಅದ್ರ ಸಲಗ ನಾನು ಏನಿಲ್ಲ. ಆಯ್ತು ಒಂದ್ ಬರ್ತ್ ನೀ ಒಂದ್ ವಾರ ಹಂಗ್
ಹಾ ಹಾ
ಶ್ರಾವಣಕ್ಕ್ ಒಂದ್ ವಾರ ಇರಕ ಬತ್ನಿ ಆಯ್ತ ಒಂದ್ ವಾರ ಅಂದ್ರೆ ನಡ್ಸುದ ಹೆಂಗ ಮಾತಾಡ್ಕ. ಅದೇನ ಇದ್ರಾಗಿರ್ತಲ್ಲಾ ಹಂಗೆ ಏನೇನ್ ಇದ್ ಅಂದ್ರೆ ಇಲ್ಲ ಸನನೆ ಸನ ಇದ್ ಅಂದ್ರೆ. ಹೋಗಿ ಮುಗಕ್ಷ ಬರಕ್ ನಡೀತಾ
ಹೌದೌದು ನೋಡ್ತಾ ಹೌದು
ಇಲ್ಲಾಂದ್ರೆ ಏನ ಸಿಸ್ಟಮ್ ಇರ್ತದಲ್ಲಾ ಕಂಪ್ಯೂಟರ್ದಾಗ ಮಾಡ್ಕೊಂಡ್ ಹೋದ್ರ ನಡೀತಾ. ಏನು ಒಂದ ಎರಡ್ ಮೂರ್ ದಿನ ಆಗಲ್ ಒೋಳದು ಲಾಸ್ಟ್ ವಿಷಯ. ಶ್ರಾವಣ ದಿನ ಭಜನೆ ದಿನಾ. ಅವಾಗ ಬಂದ್ ಎರಡ್ ಮೂರ್ ದಿನ ರಜಾ ಆಗ್ತಿದ್. ಹ್ಮ್ ಅದಕ್ಕೆ ಒಂದ್ ವಾರ ಆ ಕಡೆ ಓದ್ ನಾನು ಅಲ್ಲೇ ಮಾಡ್ಕ ಅಂತ ಅಂದ್ರೆ ನಡೀತದ್ ಅವ್ರಿಗೆ ಹೇಳಿದ್ರರು
ಹೇಳ ನೋಡವಂತರ ರಜೆ ಕೊಟ್ರ ಸ
ಅದಕ್ಕೆ ನಾನ್ ಎಲ್ಲಿ ಇವಾಗ ಮೊರಂ ನ ರಜ ಹಾಕಕ್ ಆಗಿಲ್ಲ ಮೋರಪ್ನ ರಜಾ ಹಾಕಿಲ್ಲ ಇವಾಗನೂ ರಜಾಕ ಹೇಳಿಲ್ಲಾನು ಈ ಶ್ರಾವಣಕಿ ಕೇಳ ಮಂತ ಸುಮ್ಮ್ನೆ ಆಗಿಲ್ಲ
ಅಷ್ಟೇ ಮಾಡಿ ಅಷ್ಟೇ ಮಾಡಿ ಶ್ರಾವಣನ ದೊಡ್ಡ ಹಬ್ಬ ನಮ್ಮರಗ ಶ್ರಾವಣಕ್ಕೆ ಬಂದ್ರ ನಡಿದ ಕಡೆ ಡ್ ಕರ ಅಂದ್ರೆ ಅವ್ರಿಂದ ಅಡಿಯನ್ ಅನಬೇಕ ಸುಮನೆ ಇಲ್ಲಪ್ಪಾ
ಹ್ಮ್ ಮತ್ತತ್ ಇವಾಗ ಸುನೆ ರಜೆ ತಗೊಂಡ ಏನ್ ಮಾಡೋ್ಳ ಇವಾಗ ಕೆಲ್ಸ ಎಲ್ಲ ಬಗ್ಸಿಲ್ಲ ಊರಾಗಂತತ್ರ
ಹಾ ಊರಾಗ ಅತ್ ಏನ್ ನೋಡಪ ಇದೇ ಮಾಹ್ತಿಗ ಹೊಲಕ್ ಬಂದ ನೋಡಣ ಅವ್ರರು ಒಳತ್ರ್ರ ಜಗ್ಗ ಗ್ಯಾಪ್ ಆಯಬಿಟ್ಟದ ಮನೆ ಹಾಕಿವ ಅದೇನ್ ಆಟವಲ್ದ ಏನ್ ಮಾಡಕನ ಅದೇ ಗಬ್ಬ ರೋಡಿ ಕಡಾಗತ ಗಬ್ರ ಸಿವಲ್ತ
ಉಡುಕಾ ಆಡೆ ಪೊಕ್ಕ ಮಾಡೋಡ ಅಲ್ಲ
ಸರಿ ತಡ ಅಸ್ತ್ ಅಲ್ದಾಗೇನೆ ಗಾಳಜಗ ಉಟ್ಟದ
ಹ್ಮ್ ಸರಿ ಸರಿ ಆಯ್ತ್ ಸಾಮಾ